ಹಲೋ ಹಾ ಹೇಳಿ
ಹಾ ಕೇಳ್ಸ್ತಾನಪ
ಹಾ ಕೇಳ್ತಾದೆ
ಹ್ಮ್ ಏನ್ ಊಟ ಆಯ್ತಾ
ಹಾ ಊಟ ಆಯ್ತು ನಿಮ್ದು
ಹ್ಮ್ ನಮ್ದು ಆಯ್ತು
ಹಾ ಹಾ
ಎಲ್ಲದ್ರೀ
ಆ ಬೆಂಗಳೂರು
ಬೆಂಗಳೂರು ಹೋದ್ರಾ
ಹಾ
ಏನ್ ಓದಕ್ ಹೋದ್ರ ಏನ್ ಬ ಏನು
ಇಲ್ಲ ಒಂದು ಕೆಲಸ ಕಂಪನಿಯಲ್ಲಿ
ಕಂಪನಲ್ಲ
ಹಾ ಕಮ್ಮನಿಯಲ್ಲಿ ಬಂತೆ
ಏನ್ ಇವಾಗ ಎಷ್ಟ ಎರಡ್ನ ಆಯ್ತು ಹೋಗಿ
ಹಾ ಇವಾಗ ಆ ಆಯ್ತು ಒಂದ್ ಎರಡ್ ದಿನ ಆಯ್ತು
ಹ್ಮ್ ಹ್ಮ್ ಅದೇ ಮನ್ನೆ ಕಾಲ ಮಾಡ್ದ ಫೋನ್ ರಿಚಾರ್ಜ್ ನಿಮ್ಗೆ
ಹೌದ ಅದೇ ಕಂಪ್ನಿಯಲ್ಲಿ ಇದ್ನಲ್ಲ ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ
ಹ ಹಾ ಹೌದಾ ಚೆನ್ನಾಗಿದೆ
ಹಾ ಕಂಪ್ನಿ ನ್ ಚೆನ್ನಾಗಿದೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಸ್ಪ ಕಮ್ಮಿ ಆಗುತ್ತ ಆ ಇಲ್ಲ ದಾ ಇಲ್ಲ ಎಂಟಾವ ಡ್ಯೂಟಿ ಹತ್ತು ಗಂಟೆಗೆ ಹೋಗ್ತೀವಿ
ಹತ್ತು ಗಂಟೆಗ ಹ ಹ್ಮ
ಮತ್ತೆ ಮೂರು ಟೈಮ್ ಊಟ ಕೊಡ್ತಾರಲ್ಲೇ
ಹಯ್ತು ಕಂಪ್ನಿ ಎಲ್ಲಾ
ಡ್ತ ಮೆ ಕಂಪ್ನಿಯಲ್ಲ ರೂಮು ಅದೆಲ್ಲ ಕೊಬಿಟ್ಟು ಇಪ್ಪತ್ ಸಾವಿರ ಕೊತಾರೆ ಅದ ಐದ್ವಿರ ಕಟ್ ಮಾಡ್ಕೊ್ಬಟ್ಟು ಹದಿನೈದು ಸಾವರ ಕೊತಾರೆ ರೂಮ್ದು ಅದೆಲ್ಲ ಊಟ್ದ ಎಲ್ಲ ಸೇರ್ಬಟ್ಟು
ಅಂದ್ರೆ ಹದ್ ನೈದು ಸಾವಿರ ಬಿ ಎಪ್ಪು ಆತರ
ಪೇ ಕಟ್ಟಾವತದುುಮ್ಮ ಲಾಸ್ಟ್ ಅಲ್ಲಿ ನಾವ್ ಯಾವಾಗ ಕೆಲ್ಸ ಬಿಟ್ಟ ಬರ್ತೀವಲ್ಲ ಅವಾಗ ಪಿ ಎ ಪಿ ಕೊಡ್ತಾರ
ಹೌದಾ
ಹಾ ಹೌದು
ಹ್ಮ್ ಹ್ಮ್ ಅಂದ್ರೆ ಏನು ಬರ್ಬಾರತ ಶಲ್ ಜಾಸ್ತಿ ಮಾಡ್ತಾರ ಹಂಗ
ಹ ಪರ್ಮನೆಂಟ್ ಒಂದು ಈಗ ಆರು ತಿಂಗಳ ಆಯ್ತಾ ಆರು ತಿಂಗಂಳ ಮೇಲೆ ಮತ್ತೆ ಜಾಸ್ತಿ ಆಗುತ್ತಾ ಮತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಿಂಗ ಆಗುತ್ತೆ
ಹ್ಮ್ ಹ್ಮ್ ಅಂದ್ರೆ ಇದು ಶಿಫ್ಟ್ ಚೇಂಜ್ ಆಗತಾ
ಹಾ ಶಿಫ್ಟ್ ಚೇಂಜ್ ಆಗುತ್ತೆ ಒಂದೊಂದ್ ವೀಕ್ ಅಲ್ಲಿ ಚೇಂಜ್ ಆಗುತ್ತವೆ ಶಿಫ್ಟ್ ನೈಟ್ ಶಿಫ್ಟ್ ಒನ್ ವೀಕ್ ನೈಟ್ ಶಿಫ್ಟ್ ಒಂದ್ ಶಿಫ್ಟ್ ಡೇ ಶಿಫ್ಟ್ ಆಗುತ್ತಾ ಒನ್ ವೀಕ್ ಹಂಗ ಆಗುತ್ತಾ
ಹ್ಮ್ ಹ್ಮ್ ಊಟ ಹೆಂಗಿದೆ ಚೆನ್ನಾಗಾಗಿದೆ
ಹ ಊಟ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ ಆದ್ರೆ ಉತ್ತರ ಕರ್ನಾಟಕದಲ್ಲಿರೋ ಊಟ ಸಿಗಲ್ಲ
ಹ ಹಾ ಹೌದೌದು ಯಾಕಂದ್ರೆ ಅಲ್ಲಿ ಖಾರ ಅದು ಕಡಿಮೆ ಹೊಣ್ತಾರಲ್ಲ
ಹ ಖಾರ ಉಪ್ಪು ಕಮ್ಮಿ
ಹ್ಮ ಸಪಟ್ಟ
ಆದ್ರೂ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ನಾವು ರ ರೋಟಿ ತಿಂತೀವಿ ಇಲ್ಲಿ ಉತ್ತರ ಕನ್ನಡ ಇದ್ರೆ ಅಲ್ಲಿದ್ರೆ ಮುದ್ದೆ ಅನ್ನ ಸಾಂಬಾರು
ಹ್ಮ ಹೌದೌದು
ಚಪಾತಿ ಎಷ್ಟ ಇರುತ್ತೆ
ಹ್ಮ್ ಹ್ಮ್ ಅಂದ್ರೆ ನಷ್ಟ ಅದೆಲ್ಲ ಕೊಡ್ತಾರಂತ ಆಯ್ತು
ಹಾ ನಾಷ್ಟ ಎಲ್ಲಾ ಕೊಡ್ತವೆ
ಹೌದೌ
ಹಾ
ಹ್ಮ್ ಹ್ಮ್ ನಾ ಏನ ಚೆನ್ನಾಗಿದ್ರೆ ಹೇಳಳೆ ನಾನು ಬರ್ತೇನೆ
ಹ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ವೇಕೆನ್ಸಿ ಬೇರೆ ಖಾಲಿಿನೂ ಇದ್ದಾವೆ ಹೇಳಿದಾರಾ ಬಂದ್ಬಿಟ್ಟು ಹೇಳಿದರ ನಾ ಕೇಳ್ಕಂಡ ಹೇಳ್ದಬ್ರು
ಹಾ ಕೇಳಿ ಇನ್ನೊಂದ್ ವಾರ ಟೈಮ್ ತಗೊಳ್ಬೇಕಾದ್ರೆ ಹ್ಮ್ ನಂಗೂ ಕೆಲ್ಸ ಎಲ್ಲಾ ಇಲ್ಲಲ್ಲ
ಹೌದ ಕೆಲ್ಸ ಆಲ್ಮೋಸ್ಟ್ ಕೆಲ್ಸ ಆದ್ರೆ ಚೆನ್ನಾಗಿದೆ ಹಾ್ ಮಾಡ್ಬೋದು ಡ್ಯಟ ಒಂದ ಡ್ಯಟ ಹಾಕೋಣ ಶಿಫ್ಟ್ ಒಂದ ಶಿಫ್ಟ್ಾಕೋಣ ಆರಾಮಾಗಿ ಮಾಡೋಣ ಜೊತೆ
ಅಂದ್ರೆ ಯಾವ ಶುತ್ತಲ್ಲ ಇದ್ರರು ಒಂದೇ ಕೆಲ್ಸ
ಹ ಯಾವ್ ಶಿಫ್ಟ್ ಅಲ್ಲಿ ಇದ್ರು ಒಂದೇ ಕೆಲಸ ವರ್ಕ್ ಮಾಡೋದ್ ಮಾತ್ರ ಒಂದೇ ಕೆಲಸ ಮಾಡ್ತೀವಲ್ಲಾ
ಹ್ಮ್ ಮತ್ತೆ ಬೇರೆ ಬೇರೆ ತರ ಇರಲ್ಲ ಕೆಲ್ಸ
ರ ಇರಲ್ಲ ಇವಾಗ ಹೆಂಗಂದ್ರೆ ನಮ್ದು ಪಾರ್ಟ್ಸ್ ಪಾರ್ಟಸ್ ಇರ್ತಾವಲ್ಲ
ಹಾ ಹಾ
ಇವಾಗ ಐಫೋನ್ ಫಾಟ್ಸ್ ಇರ್ತವಲ್ಲ ಐಫೋನ್ ಕಂಪ್ನಿಯಲ್ಲಿ ಇರೋದು ನಾನು
ಹಾ ಹಾ
ಐಫೋನ್ ಕ ಪ್ಟ್ಸ್ ಬರ್ತವಲ್ಲ ಒಂದೊಂದ ರೀತಿ ಪಾರ್ಟಸ್ ಇರ್ತಾವ ಅವ ಆದ್ರ ಒಂದೇ ಪ್ಟ್ಸ್ಗೆ ಹಕಿರ್ತ ನಮ ್ಯೂಟಿ ಅದೇ ಫೋರ್ಸ್ ಮೇಲೆ ಕೆಲಸ ಇರುತ್ತ ಅದ ಫೋಸ್ ಮಾಡಕೊಂಡ್ ಹೋಗದದು ಕೆಲ್ಸ
ಅಂದ್ರೆ ಪ್ಯಾಕಿಂಗ್ ಈ ತರ
ಹ ಪ್ಯಾಕಿಂಗ್ ಶಫ್ಸ್ ಮಾಡ್ತಿರ್ತಿೀವಿ ಅದ್ರೊಳಗಡೆ ಏನಾದ್ ಪ್ಯಾಕೇಜ್ ಅ್ ಏನಾರ್ ಡ್ಯಾಮೇಜ್ ಇತ್ತಪ್ಪ ಅಂತಂದ್ರೆ ಬೇರೆ ಕಡೆ ಇ ಮಾಡ್ಬಿಡದು
ಅಂದ್ರೆ ಚಲೋ ಪ್ರಾಡಕ್ಟ್ ಒಂದ್ ಸೈಡ್ ಕೆಟ್ಟೋಗದು ಒಂದ್ ಕಡೆ
ಮಾಡ ಕೆಲಸ ಈಜಿ ಇದೆ
ಹಾ ಹಾ
ಮಾಡಡ್ತೀರಬ್ರು
ಅದೇ ಮತ್ತೆ ಕೆಲ್ಸ ಚೆನ್ನಾಗಿದೆ ಅಂತೀರಲ್ಲ
ಹಾ ಕೆಲ್ಸ ಏನ್ ಚೆನ್ನಾಗಿದೆ ಆರಾಮ ಕಮ್ಮಿಯಲ್ಲೇ ಊಟ ಆರಾಮಾಗಿ ಇರ್ಬೋದು
ಅದೇ ಮಾಡಿ ನಾನು ಕೇಳ್ಕೊತೇನಿ ಬೇರೆ ಕಡೆ ಎಲ್ಲಾದ್ ಸ್ಯಾಲ್ರಿ ಜಾಸ್ತಿ ಇರುತ್ತ ಇಲ್ಲ ಅವ್ರ ಅಂತ
ಹಾ
ನೋಡಿ ಒಂದ್ ವಾರ ಟೈಮ್ ತಗೊಳ್ಳಿ ನೀವು
ಒಂದ್ ವಾರ ಟೈಮ್ ತಗೋಣ ಒಂದ ವಾರ ಟೈಮ್ ಹೇಳ್ತೀನಿ ಅವ್ರಿಗೆ ನೋಡೋಣ ಈ ತರ ಬರ್ತಾ ಇದ್ದಾರೆ ಅಂತ ಕೇಳ್ತೀನಿ
ಕೇಳಿ ನಾನು ಕೇಳ್ತೇನೆ ಎಲ್ಲಾದರು ನಾನು ಎಲ್ಲಿ ಕರೆಕ್ಟ್ ಆಗತ್ತ ಅಲ್ಲಿ ಬರ್ತೇನೆ
ಹೌದಾ ಊರಲ್ಲಿ ಕೆಲ್ಸ ಇಲ್ವಾ
ಊರಲ್ಲ ಇದಾವೆ ಹಗಂತ ಮಳೆ ಎಲ್ಲ ಅಲ್ಲ
ಹೌದಾ
ಹ್ಮಂ ಹೊಲಾನು ಜಾಸ್ತಿ ಅಲ್ಲ ಇರೋದ ಎರಡಕರೆ ಹೊಲ ಅಲ್ಲ.
ಹಾ ಹಾ.
ಇವಾಗ ಮಳೆ ಇದ್ರೆ ಇಲ್ಲೆ ಇರ್ತಾ ಇದ್ವಿ.
ಮಳೆ ಇಲ್ವಾ ಇವಾಗ.
ಹಳನ ಕಣ್ಮೆ ಆ ಕಡೆ
ಆ ಈ ಕಡೆ ಮಳೆ ಬರ್ತಾ ಇದೆ ಬೆಂಗ್ಳೂರಲ್ಲಿ
ಕಡೆ ಆಗತ್ತೆ ಎಲ್ಲ ಗಿಡ ಮರ ಜಾಸ್ತಿ ಇದ್ದಾವಲ್ಲ
ಅದೇ ಅದೇ ಆ ಕಡೆ ಪುಲ್ ಕಮ್ಮಿ ನ ಬಾಗ ಮಳೆ ಬರ್ತಾ ಇಲ್ವಾ
ಎಲ್ಲಾ ಮಳೆನೇ ಇಲ್ಲ ಬರುತ್ತೆ ಸುಮ್ನೆ ಬೇಕು ಬೇಡ ಆತರ ಬರುತ್ತೆ
ಹೌದಾ
ಎಲ್ಲ ನಿನ್ತ್ ಬಿಟ್ಟಾವ
ಹ ಹಾ ದಿಸಲ
ಹೇ ಬಿಸಿಲು ಇರುತಪ್ಪ.
ಬಿಸಲು ಎಷ್ಟು ಸೆಲ್ಸಿಯಸ್ ಇರುತ್ತೆ.
ಇವತ್ತೆ ಅಂದ್ರೆ ಕಡಿಮೆ ಅಂದ್ರೆ ಒಂದು ಮೂವತ್ತಾರು ಈ ತರ ಇರ್ಬೋದೇನೋ.
ಹೌದಾ ನಲ್ವತ್ತು ನಲ್ವತ್ತೊಂದು ಸಂಥಿಂಗ್ ಇರುತ್ತೆ ಬಿಸಿಲು. ದಿನದಲ್ಲಿ ಮಾತ್ರ ಇವಾಗ ಮಳೆಗಾಲ ಇದೆನಲ್ಲ ಕಮ್ಮಿ ಇರ್ಬೋದು.
ಅಷ್ಟೇ ಮೂವತ್ನಾಲ್ಕು ಮೂವತ್ತಾರು.
ಇತರ ಇದೆಯ ಕಲ್ಬುರ್ಗಿ ಇದೆಯ ಬಿಸಿಲು.
ರಾಯಚೂರು ಇರಬಹುದು ಮತ್ತೆ.
ರಾಯಚೂರು ಇರ್ಬೊದ.
ಸರೆ.
ಹಾ ಹಾ.
ಬೇಸಗೆಲು ಅದೇ ಜಾಸ್ತಿ ಇರುತ್ತಲ್ಲಾ.
ಅದೇ ಅದೇ.
ಮಳೆ ಅಂತ್ರು ಅಲ್ಲ ಅಂದ್ರೆ ಅದು ಅದೇ ಇರ್ಬೋದೇನೋ ನಂಗೂ ಅಷ್ಟು ಗೊತ್ತಿಲ್ಲ.
ಹಾ ಹಾ ರಾಯಚೂರೇ ಇರ್ಬೋದು ಇಲ್ಲಾಂದ್ರೆ ಕಲ್ಬುರ್ಗಿ ಕಲ್ಬುರ್ಗಿನು ಇತ್ತಪ್ಪಾ ನಲ್ವತ್ತೆರಡು ನಲವತ್ಮೂರು ಸಂಥಿಂಗ್ ಇತ್ತು.
ಅಬ್ಬಾ ಈ ಟೈಮಲ್ಲಾ.
ಹಾ ಈ ಟೈಮಲಲ್ಲ ಬೇಸಗೆ ಬೇಸಿಗೆ ದಿನದಲ್ಲಿ ಇವಾಗ ಮಳಿಗಾಲ ಅಲ್ಲ ಕಮ್ಮಿ ಇರ್ಬೋದು ಇವಾಗ. ಅವಾಗ ಹಾ ಬ್ಯಾಸಗೆ ದಿನದಲ್ಲಿ ನೋಡಿದ್ವಿ ಟೆಂಪರೇಚರ್ ಮಾತ್ರ ಹೆವಿ ಇತ್ತು ಕಲ್ಬುರ್ಗಿ. ನಮ್ ಕರ್ನಾಟಕದಲ್ಲಿ ಅಂದ್ರೆ ಇವೆರಡೆ ರಾಯಚೂರು. ಅದ್ ಬಿಟ್ರೆ ಇದು ಈ ಕಡೆ ದಕ್ಷಿಣ ಕನ್ನಡ ಅಂತ್ರು ಏನು ಇರಲ್ಲ ಕಮ್ಮಿನೇ.
ಅದೆ ಕಡಿಮಿನೆ ಮತ್ತೆ ರಾಯಚೂರು ಎಲ್ಲಾರೂ ಕಡಿಮೆ ಆಗೋದಲಪ್ಪಾ.
ಹಾ ಅದೇ ಮಾಡೋದಲ್ಲ.
ಬರೆ ರೆಕಾರ್ಡ್.
ಅದೆ ಟೆಂಪ್ರೇಚರ್ ಮಾಡೇ ಹೆವಿ ಇರುತ್ತೆ ರಾಯಚೂರು.
ಹೌದೌದು.
ಏರ್ಪೋರ್ಟ್ ಆಗಿದೆ ಅಂತಲ್ಲ ಬ್ರೊ ರಾಯಚೂರಲ್ಲಿ.
ಏರ್ಪೋರ್ಡಾ.
ಹಾ ಆಗ್ತಾ ಇದೆ ಅಂತೆ ಇನ್ನ ಓಪನ್ ಆಗಿಲ್ಲ.
ಏನಪ್ಪಾ ನಾವ ಆ ಸೈಡ್ ಹೋಗಿಲ್ಲ.
ಎರೆಡುಸಾವಿರದ ಇಪ್ಪತ್ತೈದರಲ್ಲೆ ಸ್ಯಾಂಕ್ಷನ್ ಆಗಿರುತದು.
ಚೆನ್ನಾಗಾದ್ರೆ ಮಾಡ್ತಾರೆ ಅವಾಗ ಇನ್ನು ಕೆಲ್ಸ ಇರ್ಬೇಕು ಅದರ್ದು.
ಹಾ ಇನ್ನ ಇರ್ಬೇಕ ಅನ್ಸುತ್ತೆ.
ಹ್ಮ್ ನಮ್ಗೂ ಆ ಕಡೆ ದೂರ ಆಗತ್ತಲ್ಲ ನಮ್ಗೆ. ನಾವು ಆ ಕಡೆ ಬಂದ್ರೆ ಕಡಿಮೆ.
ಹಾ.
ಹಾ
ಹ
ಹಲೋ
ಹಬ್ರೋ
ಹಾ ನೋಡಿ ಕೆಲ್ಸ ನೋಡಿ.
ನೋಡ್ತೀನಿ ಕೆಲ್ಸ ಆಲ್ಮೋಸ್ಟ್ ಆಲ್ ಅಡ್ಜಸ್ಟ್ ಆಗುತ್ತೆ ನಿಮ್ಗೂ ಅಡ್ಜಸ್ಟ್ ಆಗುತ್ತೆ ಬ್ಯಾಚುಲರ್ತಾನೆ.
ಹಾ ಬ್ಯಾಚುಲರ್.
ಹೌದಾ ಯಾರಾದ್ರರು ಫ್ರೆಂಡ್ಸ್ ಇದ್ದಾರಾ ನೀವ್ ಒಬ್ರೆನಾ ಬರೋದು.
ಇದ್ದಾರೆ ಒಂದಿಬ್ಬರು ಇದ್ದಾರೆ ಅಂದ್ರೆ ಮೂರ್ ಜನ ಆಗ್ತಾರೆ ನನ್ನಿಡಿದು.
ಹೌದಾ.
ಎಷ್ಟು ಜನ ಹೋಗ್ಯಾರೆ.
ನಾವು ಟೋಟಲ್ ಐದ್ ಜನ ಇದ್ದೇವಿ ಫ್ರೆಂಡ್ಸು. ಹ ಆರಾಮಾಗಿದೆ. ಕೆಲ್ಸ ಬ್ರೊ ಆರಾಮಾಗಿ ಓಡಾಡ್ಬಹುದು ಚಿಲ್ಲಾಗಿರ್ಬಹುದು ಕೆಲ್ಸ ಮಾಡ್ಬೋದು ಕಂಪನಿಲಿ.
ಕಾಲೇಜ್ ಫ್ರೆಂಡ್ಸ ಏನು ಯಾರು ಕಾಲೇಜ್ ಫ್ರೆಂಡ್ಸ ಏನಂದೆ
ಕಾಲೇಜ್ ಫ್ರೆಂಡಸರ್
ಹಾ ಹಾ
ಮೂರ್ ಜನ ಐದ್ ಜನ ಹೊಂಟು ಹೋಗಿದ್ದೀವಿ
ಹ್ಮ್ ಹ್ಮ್
ಇನ್ನ ಹುಡುಗರು ಬರ್ತಾ ಇದವ ಅಂದ್ರೆ ವೇಕೆನ್ಸಿ ಬೇರೆ ಜಾಸ್ತಿನ ಇ ಇದಾವ ಆರಾಮಾಗಿ ಬರ್ಬಹುದು ಆರಾಮಾಗಿರೋಣ ತಂಡೆ ತಂಡೆ ರಜಾನೂ ಇರುತ್ತಾ ಆರಾಮಾಗಿ ಓಡಾಡ್ಬೋದು
ಹಾ ಹಾ
ಚೆನ್ನಾಗಿದೆ ಬುರು ಕಂಪ್ನಿ ಮಾತ್ರ ಚೆನ್ನಾಗಿದೆ
ಹೌದಾ ಮತ್ತೆ ರ ಟಿ ಪಿ ಅದಂತ ಹೇಳ್ತಾರಲ್ಲ ಟಿ ತರಪ್ಪ ಕೆಲ್ಸ
ಹ ಓಟಿ ನಾ ಓಟಿ ಇರುತ್ತಾ ಒನ್ ಅವರ್ ಒನ್ ಅವರ್ ಎರಡು ಅವರ್ ಇರುತ್ತ ಹ ಇರುತ್ತೆ ಆದ್ರಸ ಮತ್ತೆ ಅದ್ರ್ದು ದುಡ್ಡು ಮತ್ತೆ ಎಕ್ಸ್ಟ್ರ ಇರುತ್ತಲ್ಲಾ ಹಂಗಗೆ ಆಡು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತಾ
ಹಾ ಹಾ
ಓಟಿ ಆಲ್ಮೋಸ್ಟ್ ಎಲ್ ಮಾಡ್ತೀವಿ ಆದ್ರೆ ಮತ್ತೆ ಒಂದ್ ಡ್ಯೂಟಿ ಮಾಡಿರ್ತವಲ್ಲಾ ಜಾಸ್ತಿ ಇದಾಗಿರುತ್ತ ಹಾಗಾಗಿ ಓಟಿ ಕಮ್ಮಿನೇ ಮಾಡೋದು ಏನಾದ್ರು ಡ್ ಬೇಕಾದ್ರೆ ಮನೆ ಪರಿಸ್ಥಿ ಸ್ವಲ್ ಗಭೀರ ಏನಾದರು ಅಂದ್ರ ಸ್ವಲ್ಪ ಓಟ ಮಾಡ್ಕೊಂಬಿರ್ತಿ ಒ್ ತಿಂಗಳ ಎರ ತಿಂಗ್ ಕವರ್ ಮಾಡ್ತೀವಿ ಅದೇ ಮಾಡ್ಲೇಬೇಕಲ್ಲ ಇಲ್ಲಾಂದ್ರೆ ಆಕ್ಸನ್ ಲ್ಲ
ಏನು ಎಷ್ಟೊತ್ ಕೆಲ್ಸ ಮಾಡಿರ್ತ ಅಂತ ಒಂದ ಅವರ ಏನು
ಅದೇ
ಒಂದು ಅವರ್ ಎರಡು ಅವರ್ ಜಾಸ್ತಿ ಮಾಡಿದೆ ಏನಾಗಲ್ಲ
ಅದೇ ಅದೇ
ಎಸಟೆ ಮಾಡಲ್ಲಲ್ಲ
ಹಾ
ಹ್ಮ್ ಅದ್ಕ ಏಏನ್ ಕೊಟರು ಅಷ್ಟ ಬೆಳಗ್
ಬೇಗನ್ ನಷ್ಟಾ ಇಡ್ಲಿ
ಇಡ್ಲಿತ ಏನು ಅನ್ಲಿಮಿಟೆಡಾ
ಹಾ ಇಡ್ಲಿ ಅನ್ಲಿಮಿಟೆಡ್ಬ ನಾಸ್ ತ್ರ ಅನ್ಲಿಮಿಟೆಡ್ ಇರುತ್ತ ಮಧ್ಯಾಹ್ನ ಅನ್ನ ಸಾಂಬಾರು ಚಪಾತಿ
ಹ್ಮ್ ಹ್ಮ್ ಮತ್ತೆ ಅದೆಲ್ಲ
ಹಾ ಮಜ್ಜಿಗೆನ ಕೊಡ್ತ ಸ ಹ ಮುದ್ದೆನ ಕೊಡ್ತಾರ ಮುದ್ದೆ ಕೊಡ್ತಾರ ನೈಟ್ ಕೊಡ್ತಾರ ಮುದ್ದೆ ಅದೇ ಹ ಸಟ್ ಆಗುತ್ತ ಮುದ್ದೆ ಸಟ್ ಆಗುತ್ತೆ
ಏನ ಆದರ ಜೊತೆ ಸಾಂಬಾರು ಈ ತರ ಇರುತ್ತಾ ಏನ ಪಲ್ಯ
ಹಾ ಪಲ್ಯ ಮುದ್ದದಲ್ಲಿ ಪಲ್ಯ ಇರುತ್ತಾ
ಹ್ಮ್ ಹ್ಮ್ ಅದೇ ನಾವು ಉಂಡಲ್ಲಪ್ಪ ಅದ್ರ ಬಗ್ಗೆ
ಹೌದಾ
ಹ್ಮ್ ಅದ ಏನ ಅದ ಬಗ್ಗೆನ ಗೊತ್ತಲ್ಲ ನಮ್ ಮುದ್ದೆ ಬಗ್ಗೆ
ಹ ಇಲ್ಲ ಮುದ್ದೆ ಚೆನ್ನಾಗಿರೋದು ಆಲ್ಮೋಸ್ಟ್ ಅಡ್ಜಸ್ಟ್ ಆಗುತ್ತ ನೀವ್ ಬಂದ್ರೆ ಅಡ್ಜಸ್ಟ್ ಆಗುತ್ತತ್ ಆರಾಮಾಗಿ
ಎಷ್ಟ ಮಧ್ಯೆಣ್ಬಹದು ಅ ಅಂದ್ರೆ
ಹ ಎರಡ್ ಮುದ್ದೆ ಉಣಬಹದು ಎರಡ್ ಮುದ್ದೆ ಮುದ್ದೆ ನಿನ್ ಮೇಲೆ ಡಿಪೆಂಡ್ ಇರುತ್ತೆ ಚ ಚಿಕನ್ ಚಿಕನ್ ಚೆನ್ನಾಗಿತ್ತ ಅಂದ್ರೆ ಊಟಮ್ಮ
ಅಂದ್ರೆ ಚಿಕನ್ಮ್ಮ ಮುದ್ದೆ ಹೊಣ್ತಾರಲ್ಲಂ ನಾವ್ ಹೇಗೆ ರಿ ರೊಟ್ಟಿ ಪೇಟೆ ಮಾಡ ಅ ಎಲ್ಲಾ ಈ ತರ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ
ಅದೇ
ಅಂದ್ರೆ ಅವ್ರ ಮುದ್ದೆ ಮಾಡ್ತಾರೆ
ಹ ಬ್ರೋ ಆಮೇಲ್ ಮಾಡ್ಲಾ ಬ್ರೋ
ಹಾ ಹಾ ಸರಿ ತಕೊಳ್ಳಿ ಆಮೇಲೆ ಮಾಡ್ರಿ